ಹಲೋ
ಕೇಸ್ತಾ ಇದ್ಯಾಾ
ಹಾ ನೀವು
ಹಾ ಚಹಾ ುದ್ದಾಯ್ತು ನಿಮ್ದು
ಸ್ವಲ್ಪ ಜೋರ ಮಾತಾಡಿ ನಗೆ ನಿಮ್ ಧ್ವನಿಷ್ಟು ಸರಿಯಾಗಿ ಕೇಳಿಸ್ತಾ ಇಲ್ಲ
ಚಹ ಕುೂಡ್ದಾಯಯ್ತಾ
ತೊಳದ ವಾಸರಡು
ಇವಾಗ ಕೇೇಳಸ್ತಾ ಇದ್ಯಾ ಕೇೇಳಸ್ತಾ ಇದ್ಯಾ ಇವಾಗ
ಇಲ್ಲ ಕಡಿಮೆ ಇದೆ ಅದ್ನ್ನಿ ಹ್ಮ್ಮ ಹ್ಮ್ ಹೇಳಿ
ಆಹ ಆ ಚಹಾ ಐ್ತೆ ಕುಡ್ದು ನಿಮ್ದು ಚಹಾ ಕುಡ್ದುಐತೆ ನಿಮ್ದು
ಹ್ಮ್ ಆಯ್ತು ನಮ್ದು ಕಾಪಿ ಕುಡಿಯೋದ್ ನಾವು
ಹೌದಾ ಆ ಅಡಗೆ ಮಾಡಕ್ ಬರತ್ತಾ ನಿಮಗೆ
ಅಡ್ಗೆ ಮಾಡಕ್ಕೆ ಸದ್ಯಕ್ಕಿನ್ನೂ ಕಲ್ತಿಲ್ಲ
ಹಾ
ನೀವಗ್ ಬರುತ್ತಾ
ಹಾ ನನ್ಗ್ ಬರುತ್ತೆ ಎಲ್ಲ ತರ ಅಡ್ಗೆನ ಮಾಡ್ತೀನಿ ನಿಮಗೆ ಕತೆ ಎಲ್ಲ ಕೇಳೋದು ಅಂದ್ರೆ ತುಂಬಾ ಇಷ್ಟನ
ಇಲ್ಲ ಇಷ್ಟ ಇಲ್ಲ ನನಗೆ ಏನ್ ಮಾಡ್ತಿದ್ದೆ ಅಲ್ಲಿ ಕುೂತ್ಕೊಂಡು ಸೊಳ್ಳಕಾಯಿ ಕಚ್ಕೊಂಡು ಏನ್ ಹೇಳಿ
ಸ
ಸಣ್ಣ ವಯಸ್ಸಲ್ಲ ಕೇಳ್ತಾ ಇದ್ರ
ಸ್ಯಾಂಡ್ ವಯಸ್ ಅಲ್ಲಿ ಇಲ್ಲ ನಮ್ ಕತೆೆ ಇಡೋರೇ ಇರ್ಲಿಲ್ಲ ನಾವು ಇದ್ರಲ್ಲಿ ಬೆಳ್ತಿದ್ದು ಹ ಮಕ್ಕಳ ಶಿಬಿರ ಗ್ರಹ ಅಂತ ಇರುತ್ತಲ್ಲ ಅದ್ರಲ್ಲಿ ಬೆಳತಿದ್ ನಾವು ದ ನ
ಅ ಮುಚೆ ಚಿ ದ್ರ ಕೇಳಿಸಕೊಂಡಿಲ್ಲಲ್ವಾ ಇವಾಗ ಕೇಳಿಸ್ಕೊಳ್ಳಿ ಇವಾಗಂದ ಅಭ್ಯಾಸ ಬೆಳ್ಸ್ಕೊಳ್ಳಿ
ಹ್ಮ್
ಹ
ಹೇಳಿ
ಹ್ಮ್ ಏನಂದ್ರೆ ಬಹಳ ವರ್ಷಗಳ ಹಿಂದೆ ಒ ಒ ರ ಒಂದು ರಾಜನ ಅರಮನೆ ಇರುತ್ತೆ
ಹ ಕೊಂಡ ಸಿ ಹ
ಒಂದು ದೊಡ್ಡ ರಾಜ್ಯ
ಇ
ಆ ರಾಜ್ಯದಲ್ಲಿ
ಹ
ಒಬ್ಬ ರಾಜ ಇರ್ತಾರೆ
ಹ್ಮ್
ಆ ರಾಜ ಏನಂದ್ರೆ ಆ ಊರ್ ರಾಜ ಆ ರಾಜ್ಯದ ಹೆಸರೇನಾಗಿತ್ತು ಅಂದ್ರೆ ಅಮರಾವತಿ ಎಂಬ ಒಂದು ಸುಂದರ ರಾಜ್ಯ ಇರುತ್ತದು ಆಗಿ ಇಸರೋ ಆಯ್ತಾ ಆ ರಾಜ್ಯವನ್ನ ವಿಕ್ರಮಸೀ ಸೇನಾ ಎಂಬ ರಾಜ್ಯ ಆಳ್ತಾ ಇರ್ತಾನೆ ಒಂದು ಶೂರನಾಗಿರ್ತಾನೆ ಅಂದ್ರೆ ಅವನಿಗೆ ಒಂದು
ಹ್ಮ ಹ ಹಾ ಹ್ಮ
ಅವ್ನಿಿಗೆ ಅಂದ ಏನಂತ ಇರ್ತದೆ ನಾನು ಒಬ್ಬ ಒಳ್ಳೆ ರಾಜ ಆಗ್ಬೇಕು ಅತ್ಯಂತ ಮೂರು ಗುಣಗಳು ಯಾವ್ಯಾವು ಅಂತ ಅವನಿಗೆ ಉತ್ತ ಸಿಗ್ತಾ ಇರಲ್ಲ ಅವನಿಗೆ ಆ ಪ್ರಶ್ನೆಗಳಿಗೆ
ಟಕ್ ಹು ಪ್ಚ್ಲ್ ಆ
ಆ ಒಂದ್ ದಿನ ರಾಜ ತನ್ನ ಮಂತ್ರಿಗಳನ್ನೆಲ್ಲ ಕರಿತಾನೆ ಕರದ್ ಕೇಳ್ತಾನೆ. ನಾನು ರಾಜ್ಯ ಉತ್ತಮವಾಗಿ ನೆಲೆಸಲು ಮೂರು ವಿಷಯಗಳ ಉತ್ತರ ಬೇಕು ನನಗೆ ಅಂತ ಕೇಳ್ತಾನೆ.
ಆಆಆ
ಹ ಮೂರು ಪ್ರಶ್ನೆಗಳೇಏನಂದ್ರೆ ರಾಜ್ಯ ಮಂತ್ರಿಗಳನೆಲ್ಲ ಕರದ್. ಮೂರು ಪ್ರಶ್ನೆಗಳನ್ನ ಹೇಳ್ತಾನೆ ಏನಂದ್ರೆ.
ಹು ಹ್ಹಿ.
ಮನುಷ್ಯನಿಗೆ ಅತ್ಯಂತ ಮುಖ್ಯವಾದ ಸಮಯ ಯಾವುದು. ಇದು ಮೊದಲನೇ ಪ್ರಶ್ನೆ ಅಂದ್ರೆ ಯಾವ ವ್ಯಕ್ತಿ ಅದು. ಅತ್ಯಂತ ಮುಖ್ಯವಾದವನು.
ಹು
ಇದು ಎರಡನೇ ಪ್ರಶ್ನೆ ಆಮೇಲೆ ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಯಾವುದು ಇದು ಮೂರನೇ ಪ್ರಶ್ನೆ ಹ್ಹ ಅನೇಕ ಪಂಡಿತರು ಇದಕ್ಕೆ ಉತ್ತರಿಸ ಉತ್ತರಿಸ್ತಾರೆ. ಇದನ್ನ ಈ ಪ್ರಶ್ನೆ ಮೂರು ಪ್ರಶ್ನೆಗಳಿಗೆ ಅನೆಕ ಅನೇಕ ಪಂಡಿತ್ ಬಂದಿರ್ತಾರಲ್ವಾ. ಬೇರೆ ಕಡೆಯಿಂದ ಎಲ್ಲಾ ಅವ್ರು ಉತ್ತರ ನೀಡ್ತಾರೆ ಆದ್ರೆ ಒಬ್ಬನೆ ಹೇಳ್ತ ಒಬ್ಬನೆ ಹೇಳ್ತಾನೆ. ಏನಂತ ಭವಿಷ್ಯವನ್ನು ಆಲೋಚಿಸುವ ಸಮಯವೇ ಮುಖ್ಯ. ಖ್ಖ್ಯಾ ಅಂತ ಒಬ್ಬ ಪಂಡಿತ ಹೇಳ್ತಾನೆ. ಇನ್ನೊಬ್ಬ ಇರ್ತ ಅಲ್ಲೆ ಇನ್ನೊಬ್ಬ ಇರ್ತಾನಲ್ಲ ಅವ್ನು ಹೇಳ್ತಾನೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡುವುದು ಮುಖ್ಯ ಅಂತ ಹೇಳ್ತಾನೆ.
ಹು
ಹೌದ್ರಾ. ಅ ಇವನ್ ರಾಜ ಇರ್ತಾನಲ್ವಾ ಅವನಿಗೆ ಯಾವ ಉತ್ತರಾನು ತೃಪ್ತಿ. ಯ್ಯಾಗಲ್ಲಾ. ಆಮೇಲೆ ಅವನು ಸಾಧುವಿನ ಭೇಟಿ ಆಗ್ತಾನೆ.
ಫೋನು ಒಂದು ಸರಿಯಾದ ಕಡೆ ಇಡ ಕ್ಕೊಂಡು ಮಾತಾಡಿ.
ಅವು ಒಂದು ದಿನ ಒನ್ ಸಾಧುವನ ಭೇಟಿ ಆಗ್ತಾನೆ.
ಕೇಳ್ಸ್ತಾಇಲ್ಲ ನಿಮ್ಮ ಧ್ವನಿ ನಿಧಾನ ಆಗ್ಬಿಟ್ಟಿದೆ ಹು ಇಲ್ಲ ನಿಧಾನಕ್ಕ್ ಕೆಳಸ್ತಿದೆ.
ಹೌದಾ ಆ ಒನ್ ಬೋನಸ್ ಹಾಲ್ ತಂದ್ರೆ ಬಿಲ್ಡಫ್ ತಗೋಂತಿರಾ ಒಂದ್ ಒಂದಿನ ರಾಜಂಗೆ ಕಾಡಲ್ಲಿ ಕಾಡಲ್ ಹೋಗ್ತಾ ಇರ್ತಾನೆ ಕುದುರೆ ಮೇಲೆ ಸವಾರಿ ಹೋಗ್ತಾ ಇರ್ತಾನೆ. ಆಗಾ ಕಾಡ ಒಬ್ಬ ಜ್ಞಾನಿ. ಮರದ ಕೆಳಗಡೆ ಕೂತಿರ್ತಾನೆ ಅವನನ್ನ ಭೇಟಿ ಹಾಕ್ತಾನೆ ರಾಜಾ. ಆ ರಾಜ್ಯನು. ಆಆ ಕಾಡಿಗೆ ಹೋದ ಹೋಗ್ಬೇಕಾದ್ರೆ ಸಾಮಾನ್ಯ ವ್ಯಕ್ತಿಯಂತೆ. ವೇಷಾ ಹಾಕೊಂಡು ವೇಷ ಧರಿಸ್ಕೊಂಡು ಹೋಗ್ತಾ.
ಅಲ್ಲ ಅಲ್ಲ ಯಾವ್ ಮರದ ಕೆಳಗಡೆ ಕೂತಿರ್ತಾರೆ.
ಕೇಳ್ತಾ ಇದಿಯಾ.
ಹಾ ಯಾವ್ ಮರದ ಕಡೆ ಕೂತಿರ್ತಾರೆ ಅಂತಾ.
ಆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಇರುತ್ತೆ ಸಾಧುವಿನ ಆಶ್ರಮ ಇರುತ್ತೆ. ಅಲ್ಲಿ ಸಾಧು ಒಂದ್ ಸಣ್ಣ ಅಲ್ಲಿ ಹೋಗ್ತಾನೆ ಅಲ್ಲಿ ಸಾಧುವಿನ ಅ. ಅಹ ಯಾರು ಸುಷ್ಯಂದಿರಲ್ಲ ಅಲ್ಲಿ ಕುದ ಅ್ ಉಊಕ್ಕ ಇಳ್ತಾ ಇರ್ತಾರೆ ತೋಟದಲ್ಲಿ
ಹ್ಮ್ ಹಂಗ್ ಇಡ್ಕೊಂಡ್ ಮಾತಾಡ್ ಕರೆಕ್ಟ್ಗ ಕೇಳಿಸತಿದೆ ಹ್ಮ್ ಹಿಂಗ ಇಡ್ಕೊಂಡು ಮಾತಾಡಿ ಸರಿಯಾಗಿ ಕೇಳಿಸ್ತಿದೆ
ಆಂ ಅ ಅಲ್ಲಿ ಸಾಧುಗಳ ರಾಜನ ರಾಜ ಕೇಳ್ತಾನೆ ಅಹ ಸಾಧು ಹತ್ರ ಕೇಳ್ತಾನೆ ಗುರುಗಳೇ ನನ್ನ ನನ ನನ್ನ ಹತ್ರ ಮೂರು ಪ್ರಶ್ನೆಗಳಿದೆ ಆ ಮೂರು ಪ್ರಶ್ನೆ ಪ್ರಶ್ನೆಗಳಿಗೆ ನಾನು ತುಂಬಾ ಉತ್ತರ ಹುಡುಕ್ತಾ ಇದ್ದೀನಿ ಉತ್ತರ ನನಗೆ ಸಿಗ್ತಾ ಇಲ್ಲ ಆ ಮೂರು ಪ್ರಶ್ನೆಗಳು ನಿಮಗೆ ಕೇಳ್ತೀನಿ ನೀವ್ ಉತ್ತರ ಹೇಳ್ತೀರ ನಿಮ್ಮಿಂದ ಉತ್ತರ ಸಿಗುತ್ತಾ ಅಂತ ಕೇಳ್ತಾನೆ ಆಗ ಸಾಧು ನಕ್ತಾ ಹೇಳ್ತಾನೆ ಅಹ ಮೊದಲು ನನ್ನ ಜೊತೆ ಈ ತೋಟದಲ್ಲಿ ಕೆಲಸ ಮಾಡು ಸಹಾಯ ಮಾಡು ನಂತರ ಉತ್ತರ ಕೊಡ್ತೀನಿ ನಾನು ನಿನಗೆ ಅಂತ ಹೇಳ್ತಾನನೆ ಅದಕ್ಕೆ ಅಹ ರಾಜ ಒಪ್ಕೊತಾನೆ ಸಹಾಯ ಮಾಡದಕ್ಕೆ ಹೂ ಕೇಳೋದಕ್ಕೆ ಒಪ್ಕತಾ
ಮೊದಲನೇ ಘಟನೆ ಏನಾಗುತ್ತೆಂದ್ರೆ ಅವ್ನ್ ಸಾಧುವಿನ ಜೊತೊ ಕಳಬೇಕ್ರೆ ರಾಜನು ಸಾ ಅದು ಇನ್ ಜೊತೆ ಕೆಲ್ಸ ಮಾಡುತ್ತಿರುವಾಗ ಒಬ್ಬ ಗಾಯಗೊಂಡ ವೃದ್ಧನ ಅಲ್ಲಿಗ್ ಬರ್ತಾನೆ ಅಹ ಅವನಿಗೆ ತುಂಬಾ ಗಾಯ ಆಗಿರುತ್ತೆ ಅವನಿಗೆ ನಡೆಯಲು ಕೂಡ ಸಾಧ್ಯವಾಗ್ತಾ ಇರಲ್ಲ
ಹೌ
ರಾಜನ್ ಯೋಚನೆ ಮಾಡ್ತಾನೆ ನನಗ ಉತ್ತರ ಬೇಕಿದೆ ಆದ್ರ ಮೊದ್ಲು ಈ ವ್ಯಕ್ತಿಗ್ ಸಹಾಯ ಮಾಡಬೇಕು
ಹ್ಮ
ಅಂತ ಅವನು ವೃದ್ಧನಿಗೆ ನೀರ್ ಕೊಡ್ತಾನೆ ಫಸ್ ಮೊದಲು ಗಾಯಕ್ಕೆ ಔಷಧಿ ಅಚ್ಚ ತ ಮ ವಿಶ್ರಾಂತಿ ಕೊಡಿಸ್ತಾನೆ ಆೇಲೆ ಸ್ವಲ್ಪ ಸಮಯದ ನಂತರ ರುದ್ಧನು ಗುಣಮುಖನಾಗ್ತಾನೆ ಆಗ ಹ ಸತ್ಯದ ಬ ರಂಗ ಆಗುತ್ತೆ ಏನಂದ್ರೆ ಆರು ಉದ್ದಾನ ರಾಜ್ಯನ ನೋಡ್ ರಾಜನಾಥ ನೋಡಿ ಹೇಳ್ತಾನೆ ಮಹಾರಾಜ ನನ್ನ ಗುರುತ ಮಹಾರಾಜ ನೀವು ನನ್ನನ್ನು ಗುರುತಿಸ್ಲಿಲ್ವ ಅದಾ ಕೇಳ್ತಾನೆ ಅರುದ್ಧ ಆಗ ರಾಜ ತುಂಬಾ ಆಶ್ಚರ್ಯ ಪಡ್ತಾನೆ ಆ ವೃದ್ಧನ್ ಪ ಆ ವೃದ್ಧ
ಹ ನ ಪ
ಆ ಆ ಹೃದಯನ ಯಾರ ಯಾರಾಗಿರ್ತಾರೆ ಅಂದ್ರೆ ಮಹಾರಾಜ ಇರ್ತಾನಲ್ವಾ ಆ ಮಹಾರಾಜದ ರಾಜ್ಯದ ಪ ಅವ್ರ ಪಕ್ಕದ ರಾಜ್ಯದ ವ್ಯಕ್ತ ಆಗಿರ್ತಾನೆ
ಹ್ಮ್
ಹಿಂದೆ ರಾಜನ್ ವಿರುದ್ಧ ಅವನು ದ್ವೇಷ ಹೊಂದಿರ್ತಾನೆ ಆದ್ರೆ ರ ಆದ್ರೆ ರಾಜ ಕರುಣೆಯನ್ ಆದ್ರೆ ಅವನಿಗೆ ರಾಜನ್ ಕರುಣೆಯಿಂದ ಅವನ್ ಮನಸ ಬದಲಾಗುತ್ತೆ ಅವನಲ್ಲಿ ಏನಕ್ಕೆ ಬಂದಿರ್ತಾನೆ ವೃದ್ಧ ಅಂದರೆ ರಾಜನ ಸಾಯಿಸ್ಬೇಕು ಅಂತ ಬಂದಿರ್ತಾನೆ ಆದದ್ರ ರಾಜ ಅವನಿಗೆ ಸಹಾಯ ಮಾಡಿದ್ ರೀತಿ ನೋಡಿ ಅವ್ನಿಗೆ ಅವನ ಮೇಲ್ ಕರುಣೆ ಹುಟ್ಟುತ್ತೆ ಅವನ್ ಅವನ್ ಹೇಳ್ತಾನೆ ನಾನು ನಿಮ್ಮನ್ನು ಹಾನಿ ಮಾಡಲ್ ಬಂದಿರ್ತೀನಿ ಇಲ್ಲಿ ಅದ ನಿಮ್ ದಯ ಮನ್ಸ ನೋಡಿ ನನ್ ಮನ್ಸ್ಸ ಬದಲ ಆಯ್ತು ಅಂತ ಹೇಳ್ತಾನೆ ಆಗ ರಾಜು ತು ಭಾಷೆ ವಾಗುತ್ತೆ ಆಗ ಸಾಧು ಸಾಧು ಆಾಕ್ ರಾಜ ಸಾಧುಗೆ ಹೇಳ್ತಾನೆ ಸಾದುು ಆಗ ರಾಜುಂಗಗೆ ಹೇಳ್ತಾರೆ ಹ ನಿಮ ಮೂರು ಪ್ರಶ್ನೆಗಳಿಗೆ ನನ್ನ ಉತ್ತರ ನಿನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತೇನೆ ಆಗ ಒಂದು ರಾಜ ಹೇಳ್ತಾನೆ ಆಹ ಆಸಕ್ತಿಯಿಂದ ಕೇಳ್ತಾನೆ ಏನು ಯಾವ ಅಂತ ಹೇಳ್ತಾನೆ ಕೇಳ್ತಾನೆ ಆಶ್ಚರ್ಯ ಚಕಿತನಾಗಿ ಆಗ ಸಾಧು ಹೇಳ್ತ ಮೊದಲ ಪ್ರಶ್ನೆ ನಿಮಮ್ಮ ಏನಂತ ಮೊದಲನೇ ಪ್ರಶ್ನೆ ಕೇಳಿದ್ದು ಅತ್ಯಂತ ಮುಖ್ಯವಾದ ಸಮಯ ಯಾವುದು ಅಂತ ಕೇಳ ಕೇಳಿದ್ದಲ್ವಾ ಮೊದಲನೇ ಪ್ರಶ್ನೆ ಆ ಅದು ಉತ್ತರ ಏನಾಗಿರುತ್ತ ಅಂದ್ರೆ ಈ ಕ್ಷವೇ ಅತ್ಯಂತ ಮುಖ್ಯವಾದ ಸಮಯ ಯಾಕೆಂದ್ರೆ ನಿನ್ ಕೈಲಿರುವುದು ವರ್ತಮಾನ ಮಾತ್ರ
ನಿನ್ ಕೈಲಿ ಇರುವುದು ವರ್ತಮಾನ ಮಾತ್ರ
ವರ್ತಮಾನ ಮಾತ್ರ ಎರಡನೇ ಪ್ರಶ್ನೆ ಏನಾಗಿರುತ್ತ ಅಂದ್ರೆ ಅತ್ಯಂತ ಮುಖ್ಯವಾದ ವ್ಯಕ್ತಿ ಯಾರು ಅಂತ ನಮ್ಮ ಮುಂದೆ ಇರುವ ವ್ಯಕ್ತಿಯ ಅತ್ಯಂತ ಮುಖ್ಯವಾದವನು ಯಾಕೆಂದ್ರೆ ನನಗೆ ನಾವು ಈ ತಿ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾನೆ ಮೂರನೇ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಅ ಅತ್ಯಂತ ಮುಖ್ಯವಾದ ಕೆಲಸ ಯಾವುದು ಅಂತ ಒಳ್ಳೆ ಕೆಲಸ ಮಾಡುವುದೇ ಅದು ಉತ್ರರ ಏನಂದ್ರೆ ಒಳ್ಳೆ ಕೆಲಸ ಮಾಡ ಮಾಡುವುದು ಅತ್ಯಂತ ಮುಖ್ಯ ವಿಶೇಷವಾಗಿ ನಮ ಸಹಾಯ ಬೇಕ ಚಕ್ಕಾದವರಿಗೆ ನಾವು ಸಹಾಯ ಮಾಡುವುದೇ ಒಳ್ಳೆಯ ಕೆಲ್ಸ ಅಂತ ಹೇಳ್ತೇನೆ ರಾಜನ ಬದಲಾವಣೆ ಆ ರ ಅವ್ರ ಅದನ್ನ ಕೇಳಿ ರಾಜ ರಾಜನಲ್ಲಿ ಬದಲಾವಣೆ ಶುರುವರುವಾಗುತ್ತೆ ರಾಜ ವಿಕ್ರಮ ಸೇನ ಇರ್ತಾನಲ್ವ ಅವನ ಆ ದಿನದಿಂದ ತನ್ನ ಜೀವನವನ್ನೇ ಬದಲಾಯಿಸಕೊಳ್ತಾನೆ ಅವನು ಅರ್ಮನೆಯಲ್ಲಿ ಕುಳ್ತ ಕೊಂಡು ಆದೇಶ ನೀಡುವ ಇಷ್ಟು ದಿನ ಅರಮನೆಯಲ್ಲಿ ಕ ಕುೂತ್ಕೊಂಡು ಆದೇಶ ಇಡ್ತಾ ಇರ್ತಾರೆ ಆದ್ರೆ ಇವಾಗ ಏನ್ ಮಾಡ್ತಾನೆ ಅಂದ್ರೆ ಅರಮನೆಯಲ್ಲಿ ಕುತ್ಕೊಂಡು ಆದೇಶ ನೀಡೋದು ನೀಡೋದ್ಕಿಂತ ಅವನು ಜನರ ಜೊತೆ ಬೆರೆಯೋಕ ಸ್ಟಾರ್ಟ್ ಮಾಡ್ತಾನೆ ಜನರ ಜೊತೆ ಹಗಳು ಆರಂಭಿಸ್ತಾರೆ ಒನು ಬಡವರ ಸಮಸ್ಯೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತ
ಹಾ
ಬವರ ಆಮೇಲೆ ರೈತರಿಗೆ ಸಹಾಯ ಮಾಡ್ತನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡ್ತಾನೆ ಹೀಗೆ ಅವನು ಅವನೊಬ್ಬ ರಾಜ್ಯ ರಾಜನ ನನ್ನ ಗರ್ವ ಇಲ್ಲದದೆ ಒಳ್ಳೆ ಮನುಷ್ಯನ ಒಳ್ಳೆ ಮನುಷ್ಯ ಆ ತರ ಇರ್ತಾನ ಅವನು ಇದ್ರಂದ ನಮಗೆ ಏ
ಹಾ ಹ
ಇದರಿಂದ ನಮಗ್ ಏನ್ ಅರ್ಥ ಆಗುತ್ತೆ ಅಂತ ಅಂದ್ರೆ
ಹಾ
ನಾವು ಅ ಬೇರೆಯವರಿಗೆ ನಮ್ಮ ಒಳ್ಳೆಯ ಗುಣ ಕರುಣೆ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಕಾರ್ಯಗಳೇ ಮನುಷ್ಯನ ನಿಜವಾದ ಸಂಪತ್ತತ್ತುೊಂದು ಅರ್ಥ ಆಗುತ್ತೆಮಗೆ
ಹ್ಮ್
ನಿಮ್ಮ ಜೊತೆ ಮಾತ್ರಾರೆ ತುಂಬ ಖುಷಿ ಆಯಿತು ಧನ್ಯವಾದಗಳು
ಹ ತ